ಎರ
ಏನಿಲ್ಲ ನೋಡ್ರಿ ಮಕ್ಕಂದೀನಿ ನೀವ್ರೀ.
ನಾವು ಏನು ಇಲ್ಲ ನೋಡಿ ನಾವು ಸ್ವಲ್ಪ ಸುಮ್ಮ್ನೆ ದೋಸ್ತರ ಜೊತೆ ಕೂರ್ತಿದೆೆವು ಚಾ ಕುಡಿಕ ಕೊ ಹೊರಗ ಬಂದಿದೆೆವು.
ಹೌದ್ರಿ ಇಷ್ಟತ್ತಿನಲ್ಲಿ ಚಾ ಕುಡತೀರಾ ಆ ರೀ ನೀವು.
ಅದೇ ಸುಮ್ನೆ ಮತ್ತೆ ನೈಟ್ ಅಲ್ಲ ಸ್ವಲ್ಪ ನಿದ್ದೆ ಬರ್ತಿಲ್ದು.
ಹಾ ಅಲ್ರರಿ ನೀವು ಬೆಳಗ್ಗೆ ಈಗ ನೀವು ಎಕ್ಸಾಮ್ ಅದಾವನ್ರಿ ಈಗ.
ಹ ಎಕ್ಸಾಮ್ ಇತ್ತು ನೋಡಿ ಅಭಿವ್ರ ಇವತ್ತು ನಮ್ದು. ಸಸ್ಯಗಳ್ದ ಎಕ್ಸಾಮ್ ಇತ್ತು ಸಸ್ಯ ಕೀಟನಾಶಕಗಳ್ದ ಹ್ಮ ಸಸ್ಯಗಳದ ಹಾ
ಹೌದ ಅಲ್ರಿ ನಿಮ್ದ ಕಾಲೇಜ್ ಯಾವದ್ರಿ.
ನಮ್ದು ಕಾಲೇಜ್ ಬಂದ್ಬಿಟ್ಟು ಕೃಷಿ ವಿದ್ಯಾಲಯ ಭೀಮ್ರಾನ್ ಗುಡಿ ಅಂತ.
ಅಲ್ರಿ ಬಿ ಹುನ್ರಿ ಭೀಮ್ರಾಯ್ಗುಡ ಅಲ್ಲಿ ನಿಮ್ಮ ದೇವರು ಇದೆ ಅಲ್ರಿ ಅಲ್ಲಿ ಬಾಳ ಒಳ್ಳೆ ಹ
ಅದು ನೋಡಿ ಆ ದೇವರು ಹದ್ನೈದು ದಿನಗಳ ಕಾಲ ಜಾತ್ರೆ ಆಗುತ್ತೆ.
ಹುನ್ರಿ ಸುಮಾರ ಪಲ್ಲಕ್ಕಿ ಅವು ಇವು ಎಲ್ಲ ಹಕಬ ಚೆನ್ನಾಗ ಆಗತ್ತ. ತ್ರಿ ನಾನು ಒಮ್ಮಿ ಬಂದಿದ್ನಲ್ರಿ ನಮ್ಮ ಫ್ರೆಂಡ್ ಇಲ್ಲ ಈತ ಬಿ ಈತ ಯಾರಪ್ಪ ಹೆಸರು ಏನೈತ್ರಿ ಅವನ ಹೆಸರು ಬಾಳ ಪಂಪಣ ಜೋತಿ. ಕಿ ವೆಂಕಟರಮಣ ರವಿತೇಜ ಐತ್ರಿ ಹುನ್ರಿ ನಿಮ್ ಕಾಲೇಜ್ ಅಲ್ರಿ ಅವನ್. ಅದರೀ ಅವ್ರ ರವಿತಜ್ ಅಂತ ಕರಿತಾರ ಎಲ್ಲಾರ.
ಹಾ ರೀ ಹಾ ಗೊತ್ತರಿ ಪಂಪನ ಜ್ಯೋತಿ ವೆಂಕಟ ರವಿತೇಜ.
ಹ್ಮ ಅವ ಅವ ಕರ್ಸಿದ್ನಾರ ಹಂಗ ಏ ಸುಮಾರ್ ಜಕಾಲಿ ಅವು ಇ ಎಲ್ಲಾ ಬಂದಿದ್ದು ಬಿಡ್ರಿ ಆಡಿ. ಇದ್ದಿರಿ ನಾವ್ ಎಲ್ಲ ಚೆನ್ನಾಗ ಆಯ್ತಾ ಬಿಡ್ರಿ ಜಾತ್ರೆ. ಜಾತ್ರೆಲ್ಲಿ ಅವು ಇವು ಎಲ್ಲಾರು ಬಂದಿದ್ದರ ಅಂದ್ರ ಅಲ್ಲೇ ಇದು ಸುಮಾರು ಪ್ರಸಾದ್ ಅಲ್ರಿ ವಾರ ಶನಿವಾರ ಏನ ಪ್ರಸಾದ ಇರ್ತಂತ. ತ್ತಲ್ರಿ ನಿಮ್ ಎಲ್ಲಾ ವಿದ್ಯಾರ್ಥಿಗಳು ಅಲ್ಲಿ ಹೋಕ್ಕಾರನ್ರಿ ಒಬ್ಬ್ರೊಬ್ರ ಊಟ ಮಾಡಕ.
ಹಾ ಹೋಗ್ತಾರ ನೋಡ್ರಿ ನಂಬಲ್ಲಿ ಮೊದಲನೇ ವಿದ್ಯಾರ್ಥಿಗಳು ಹೋಗಲ್ರಿ.
ಹ್ಮ ರೀ.
ಎರಡನೇ ವಿದ್ಯಾರ್ಥಿ ಮೂರನೇ ವಿದ್ಯಾರ್ಥಿ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ಹೋಗ್ತಾರ.
ಹೌದರೀ ಓನ್ಯ ವಿದ್ಯಾರ್ಥಿನ ನೀವ ಏನ ಡಿ ಡಿಪ್ಲೊಮಾ ಹಾಸ್ಟಲ್ ಅಲ್ಲಿ ಇದಿರಂತಲ್ಲ ಅದಕ್ಕೆ ಗೇಟ್ ಎಂಟಕ ಹಿಂಗ ಕ್ಲೋಸ್ ಮಾಡ್ತ
ಹ ನಮ್ಮ ಪ್ರಥಮ ವಿದ್ಯಾರ್ಥಿಗಳಿಗೆ ಎಂಟು ಮೂವತ್ತಕ್ಕೆ ಗೇಟ್ ಅನ್ನು ಲಾಕ್
ಹೌ ಹೌದೌಂ ಹೌದ್ ಕರೆ ಬಿಡ್ರಿ ಎಂಟು ಅದ ಕೆ ನೀವು ಎರಡನೇ ವಿದ್ಯಾರ್ಥಿಗಳ ಅದಿರಲ್ಲ ಎರಡು ಮೂರ ವಿದ್ಯಾರ್ಥಿಗಳು ಹೋಗ್ಕಾರೇನ್ರಿ ಎರಡನೇ ತರಗತಿ ಮೂರನೇ ತರಗತಿ ಇದು ಮೂರನೆ ವರ್ಷದ ವಿದ್ಯಾರ್ಥಿ.
ಹೌದ ರೀ ಹೌದ.
ಆದರೆ ನಾವು ಈಗ ಕಲಬುರಗಿಯಲ್ಲಿ ನಾಳೆ ಇದಕ್ಕ ಹೋಗಬೇಕಂದ್ ಮಾಡೀರರಿ ಕಲಬುರ್ಗಿ ಚಾಣುಬಸೇಶ್ವರ ಆಶೀರ್ವಾದ ಇದ ದರ್ಶನ ಪಡೆಯೋದಕ್ಕೆ.
ಓ ಶರಣ್ ಬಸವೇಶ್ವರ ಎಸ್ ಬಿ ಅ ಲ್ಲಿ ಅವರ ಅವರ ಹೆಸರಿನ ಮೇಲೆ ಒಂದು ಕಾಲೇಜ್ ಸಹಿತ ಇದೆ ಗೊತ್ತಲ್ಲಾ ನಿಮ್ಗೆ.
ಹೌದ್ರಿ ಶಣಬಸೇಶ್ವರ ಕಾಲೇಜು ಅಂತೇಳಿ ಬಾಳ ಚೆನ್ನಾಗ ಐತಂತಲ್ರಿ ಅಲ್ಲಿ ಎಜುಕೇಶನ್ ಅಲ್ಲಿ ಎಲ್ಲ ಶಿಕ್ಷಣ ಎಲ್ಲ ಚ
ಅಲ್ಲಿ ಹೇಗಿದೆ ಗೊತ್ತಾ ರೋಲ್ಸ್ ಬಂದ್ಬಿಟ್ಟು.
ಹ್ನ್ ರೀ.
ಅಲ್ಲಿ ಏನಾದರು ನಾವು ಅಡ್ಮಿಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಬರ್ಬೇಕು. ಆ ಎಕ್ಸಾಮ್ ನಲ್ಲಿ ಪಾಸ್ ಆದ್ರೆ ಡೊನೇಷನ್ ಅಂತ ಒಂದು ಕೆ ಜಿ ಚಿನ್ನವನ್ನು ಅವರಿಗೆ ನಾವು ಡೊನೇಶನ್ ಕೊಡ್ಬೇಕು.
ಒಂದ ಕೆ ಒಂದ್ ಕೆ ಜಿ ಚಿನ್ನ ಆ ರಿ.
ಹಾಂ ರೀ.
ಏ ಅಂದ್ರೂ ಬಾಳ ಅಂದ್ರ ಅಮೌಂಟ್ ಬಾಳ ಆಗತ್ರಿ ಅಂದ್ರ ಚೆನ್ನಾಗಿ.
ಹ ಟೀಚಿಂಗ್ ಅದು ಅದ್ರ ಉದ್ದೇಶ ಏನ್ ಗೊತ್ತೇನ್ರರಿ ಚಿನ್ನ ಕೊಡುವುದು ಹ್ಮ್ ಹ್ಮ್. ಬಸವ ಶರಣ್ ಬಸವೇಶ್ವರ್ ಅದಾರ ನೋಡ್ರಿ ಅವ್ರದು ಅವ್ರ್ದು ಚಿನ್ ಚಿನ್ನದಲ್ಲಿ ಒಂದು ಮೂರ್ತಿ ಮಾಡ ಬೇಕ್ ಅನ್ನೊದು ಅವ್ರದು ಕನಸಂತೆ.
ಹಾ ಹ ಹೌದ
ಆದ ಕಾರಣದಿಂದ ಎಲ್ಲಾ ವಿದ್ಯಾರ್ಥಿಗಳು ಯಾರೇ ವಿದ್ಯಾರ್ಥಿಗಳು ಅಲ್ಲಿ ವಿದ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೋ ಅವರಲ್ಲಿ ಖಡಖಂಡಿತವಾಗಿ ಚಿನ್ನವನ್ನು
ಹ್ಮ್ ಕರೆ ಬಿಡ್ರಿ ಅದು ಒಂದ್ರಿ. ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ವಿಜ್ವಲ ಭವಿಷ್ಯ ರೂಪಿಸ ತಾರೆ ಮತ್ತೆ ಸಿಇ ಟಿ ನೀಟ್ ಮತ್ತೆ ಮುಂತಾದ ಪ್ರವೇಶ ಪರಿಸ ಎಲ್ಲಾ ಸುಮ ಸುಮಾರು ಜನ ಸಾಧನೆ ಮಾಡಿದಾರ ಇದ್ದಾರಿ. ಅದೇ ರೀ ಅಲ್ಲಿದ್ದ ಕಲಬುರ್ಗಿ ಕಾಜಾ ಬಂದೇನವಾಜ ದರ್ಗಾಕ್
ದರ್ಗಾ ಹಾ ದರ್ಗಾ ಅಲ್ಲಿ ನೋಡ್ರಿ ದಿನಾಲುೂ ಸಾವಿರದಿಂದ ಎರಡು ಸಾವಿರ ಜನವರು ದಿನಾರು ಹೋಗುತ್ತಾರೆ ಅಲ್ಲಿ.
ಅದೇ ರೀ ಅಲ್ಲಿ ಏನ ಅಲ್ಲಿನ ಅಲ್ಲಿ ವಿಶೇಷ ಇ ಅಂತಲ್ರರಿ ಅಲ್ಲಿಲ್ಲಿದ್ದ ಮತ್ತೆ ಏರ್ಪೋರ್ಟ್ ಚಲೋ ಐತೆ ಏನ್ರಿ ಅಲ್ಲಿ ಕಲಬುರ್ಗಿ ವಿಮಾನ ವಿಮಾನ ವಿಮಾನ ನಿಲ್ದಾಣ. ಹ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇ ನಿರ್ಮಲಿಸ್ರ ನೇತೃತ್ವ ಹೌದ್ರ ಅದ ರಿ ಹೊಸ ಈಗ ಪ್ರಿಯಾಂಕ್ ಖರ್ಗೆ ಅವರು ಹೊಸ ಮೃಗಾಲಯ ಮನ್ಯ ಏನ ಉದ್ಘಾಟನೆ ಮಾಡಿದ್ದಾರೆ ಅಂತ
ಹಾ ಉದ್ಘಾಟನೆ ಮಾ ಹೌದ್ರಿ.
ಹ್ಮ್
ಹ್ಮ್ ಇಂತವೆಲ್ಲಾ ಆಗ್ಬೇಕ್ರಿ ನಮ ಡಿಸ್ಟ್ರಿಕ್ ನಲ್ಲಿ ಆಗ್ಲೇನೆ ನಮ್ ಡಿಸ್ಟಿಕ್ ಬೆಳೆಯದು ಈಗ ನೋಡಿದ್ರಿ ಅಲ್ವಾ ಇದು ಬೆಂಗಳೂರ್ನ ಸಿಲ್ಕ್ ಕಾನ್ ಸಿಟಿ ಅಂತಾರೆ ಹ ಈಗ ನೆಕ್ಸ್ಟ್ ಸಿಲ್ಕಾನ್ ಸಿಟಿ ಬಂದ್ಬಿಟ್ಟು ನಮ್ ಗುಲ್ಬರ್ಗ ಅಂತ ಎಲ್ಲಾ ಕಡೆ ಮಾತಾಡ್ತವರೆ.
ಹ್ಮ್ಖರಿ ಕರೆ ಬುಡ್ರಿ ಅದುನು ಚೆನ್ನಾಗ ಐತ್ರಿ ನಮ್ ಗುರು ಹ್ಮ್ ರಿ ನಿಮ್ಗ ಇಲ್ ನೋಡ್ರಿ ಮಾನ್ಯ ಮು ಮುಖ್ಯಮಂತ್ರಿಗಳು ಮನ್ನೆ ಪ್ರವೇಶ ಇದು ಪ್ರವಾಸ ಎರಡು ದಿನ ಕಲ್ಯಾಣ ಕರ್ನಾಟಕ ಹಮ್ಮಿ ಕೊಡು ಫಸ್ಟ್ ಬಂದಿದ್ದಾರಿ ಬೀದರ್ ಲಿಂದ ಕಲಬುರ್ಗಿಯಲ್ಲೇ ನಿಮ್ಮ ಶರಣ ಪ್ರಕಾಶ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ನಿವಾಸದಲ್ಲೇ ಅವ್ರು ವಾಸವಾಗಿದ್ದುರಿ ಒಂದು ದಿನ.
ಹೌದ್ರೀ ಶರಣ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರ ಬಂದ್ಬಿಟ್ಟು ಸೇಡಂ ನಲ್ಲಿ. ಚುನಾವಣೆಗೆ ನಿಲ್ತಾರ ನೋಡಿ ಅವ್ರು ಅವ್ರು ಗಟ್ಟಿ ಮನುಷ್ಯ ರೀ ಅವರು.
ಏ ಅವರೆಲ್ಲಾ. ಹ್ಮ ಗಟ್ಟಿ ಮನಷರಿ ಹೆಂಗದರ್ ನೋಡಿದೀಲ್ರಿ ಅವ್ರೆಲ್ಲಾ ಇವಾಗ ಯುವಕ ಇದ್ದಂಗ ಅದ ರೀ ಅವ್ರ ಎಲ್ಲ ವಯಸ್ಸ ಆಗಿದ್ರು ಯುವಕ ತರ ಇದ್ದಾರ ನೋಡ್ರಿ.
ಅವ್ರು ದಿನಾಲು
ಹ್ಮ್ ಯೋಗ ಹ್ನ್ ರೀ ಯೋಗಾಸನ ವಾಕಿಂಗ್ ಇವೆಲ್ಲಾ ಮಾಡ್ತಾರೀ ನಡದಾಡ್ತ ಇಂತವೆಲ್ಲ ಇದು ಚಲೋತ್ನ ಆರೋಗ್ಯ ಕಂಪ ಪೌಷ್ಟಿಕ ಆಹಾರ ಉಣತಾರಿ. ಎಲ್ಲಾ ಚಲೋದಾರ ಬಿಡ್ರಿ ಅವ್ರ ಏನ್. ಅದ ಹ್ಮ್ ರೀ ಅವ ಕರೆವರಿ ಹ್ಮ ರೀ ಕರೆಬುಡ್ರಿ ಹ್ಮ್ ಆ ಏ ಕರೇವ್ರಿ ಕರೆವ್ರಿ ಕರೆವ್ ಕರೆವ್ ಬಿಡ್ರಿ.
ಈಗೆಲ್ಲಾನು.
ಜೇವರ್ಗಿಯಲ್ಲಿ ನಾವು ಅವತ್ ಕಲಬುರ್ಗಿಗ ಹೋಗ್ಬೇಕಾದ್ರ ಇದು ಕುಡುದುವ್ರಿ ಬೆಲ್ಲದ ಚಾ ಬಾರಿ ಇರ್ತದ ಬಿಡ್ರಿ ನಿಮ್
ಹ ಬೆಲ್ಲುದ ಚಾ ಸರಿಯಾಗಿ ಮಾಡ್ತಾರಿ ನಂಬಲ್ಲಿ ಈಗ ಈಗ ನೋಡಿ ಒಂದೊಂದ್ ತೇಲಿ ಆ ಚಾಯಿಯ್ತಲ್ಲ ಬೌದು ಅದು ನನ್ನ ಫ್ರೆಂಡ್ ನಮ್ ಫ್ರೆಂಡ್ ಇಂದ ಪಪ್ಪರ್ದ್ ನೋಡಿ ಬಂದ್ಬಿಟ್
ಅ ಏ ಚೆನ್ನಾಗ ಐತಲ್ರಿ ಇಲ್ಲಿ ಸುಕ್ ಸ ಸಕ್ಕತ್ ವ್ಯಾಪಾರ ಆಗತ್ರಿ ಆ ಇದ್ರಲ್ಲಿ ನಿಮ್ಮ್ ಊರಲ್ಲಿ ಅದು.
ಹ್ಮ ನಮ್ಮ ಪಿ ವಿ ಸಿ ನಮ್ಮ ಸ್ಕೂಲ್ ಫ್ರೆಂಡು ಅಂದ್ರೆ ಲೇಡಿಸ್ ಬಂದ್ಬಿಟ್ಟು ಹ ಅವ್ರ ಪಪ್ಪಾ ಹಾ ಅವ್ರ ಪಪ್ಪಾಂದು
ಹೌದನ್ರಿ ನಿಮ್ ಊರ ಜೆವರ್ಗಿ ಇಲ್ಲಿ ಬಿ ನಿಮ್ ಕಾಲೇಜ್ ಭೀಮ್ರ ಬಾಳ ಹತ್ತಿರ ಆಗತ್ತ ಬಿಡ್ರಿ ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ಬಾಳ ಏನ್ ತೊಂದ್ರೆ ಎನ್ ಇಲ್ಲ ರಿ ಆರಾಮ ಹೋಗಿ ಆರಾಮಿ ಹೋಗಿ ಹೋಕಿರಿ ಆರಾಮಾಗಿ ಬರ್ತೀರಿ. ಹೌದಲ್ರಿ. ಅದ ನಮ್ಮು ಆದ್ರ ಬಾಳ ಇದು ನೋಡ್ರಿ ರಾಯಚೂರ್ಲಿದ್ದ ನಮ್ಮೂರು ಸುಮಾರ ನೂರ ಮೂವತ್ ಹತ್ತರಿಂದ ನೂರ ನಲ್ವತ್ ಕಿಲೋಮೀಟರ್ ಆಗಿಬಿಡತ್ತಲ್ರಿ ಬಾಳ ತೊಂದ್ರೆ ಆಗುತ್ತ ತ್ರಿ ಅಡ್ಡ್ಯಾಡಕ ಹೋಗಕ್ ಹೋಗಕ್ ಒಂದ ದಿನ ಬೆಕ್ರಿ ಬರಕ್ ಒಂದ್ ದಿನ ಬೇಕ್ ನೋಡ್ರಿ.
ಹೌದೌದು ರೀ.
ಈಗ ನಿಮದಾದ್ರ ಒಂದ್ ತಾಸಿನಲ್ಲಿ ಇಲ್ಲಿರ್ತೀರಿ ಒಂದು ತಾಸನಲ್ಲಿ ಅಲ್ಲಿರ್ತರಿ ನಮ್ಮ್ದವ್ರು ಮೂರು ತಿಂದ ನಾಕ್ ತಾಸ ಬೇಕ್ರಿ. ಬಸ್ನಲ್ಲಿ ಕುಂತರಿಗೆಲ್ಲ ಕೈ ಮಯಿ ಎಲ್ಲಾ ಬ್ಯಾನೆ ಆಕವ್ ನೋಡ್ರಿ.
ಹೊ
ಹೌದ್ರೀ ಈಗ್ ನಮ್ಮ ಊರಲ್ಲಿ ಎಲ್ಲಾ ಗಿಡಗಳ ಕಮ್ಮಿ ಆಗ್ಯಾದ್ರಿ ಎಲ್ಲಾ ಕಮ್ಮಿ ಬಿಟ್ಟಾದ್ರಿ ಬ ಮು ಪರಿಸರ ವಾಯು ಮ್ಯಾಲ ಅವು ಇವು ಎಲ್ಲ ಮುಂತಾದ ರೋಗಗಳು ಬರ ಕುಂತವ್ರಿ ಅದಕ್ಕ ನಾವು ಗಿಡಗಳನ್ನ ನೆಡಬೇಕ ಅಂತೇಳಿ ಮನ್ನೆ ಎಲ್ಲಾ ಪ್ರಬಂಧ ನಮ್ಮೂಊರಲ್ಲಿ ಒಂದು. ಲಿಯೋ ಯೂತ್ ಕ್ಲಬ್ ಅಂತ ಐತಿ ಅವರೆಲ್ಲಾ ಸಾರಿಗೆ ಇವು ಸಾ ಇದು ಟಂಗರ ಸಾರಿ ಎಲ್ಲ ಮನಿ ಒಂದೊಂದುಕ. ಗಿಡ ನೆಡ್ರಿ ಅಂತ ಮೊನ್ನೆ ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮಾಡಿದ್ ಬಿಡ್ರಿ ಲಿಯೋ ಯೂಥ್ ಕ್ಲಬ್ ನೋರು. ಹ್ನು ರೀ ಅದ್ಕಕಾ ನಿಮ್ಮ್ ಜೇವರ್ಗಿಯಲ್ಲಿ ಆತರ. ಬಿರಗಳನ್ನ ನೀವು ಏರ್ಪಡಿಸಬೇಕ್ರೀ ಅದೇ ಎನ್ ಎಸ್ ಎಸ್ ಕ್ಯಾಂಪ್ ಅವು ಇವು ಇರ್ತಾವಲ್ರರಿ ನಿಮ್ಮ್ ಇದರಲ್ಲಿ ನಿಮ್ಮ್. ಕಾಲೇಜ್ ನಲ್ಲಿ ನೀವೆಲ್ಲಾ ಮಹತ್ವ ಆತ ಅವಾಗೆಲ್ಲಾ ಇದು ಮಾಡ್ಬೇಕ್ ರೀ ನಿಂತವು.
ಮಾಡ್ತವ್ರಿ ನಂಬಲ್ಲಿ ಕೂಡ. ಎನ್ ಎಸ್ ಎಸ್ ಕ್ಯಾಂಪ್ ಮುಗಿಸಿ ಬಂದ ನಂತರ ಇಲ್ಲಿ ನಾವ್ ರಕ್ತದಾನ ಶಿಬಿರ ಇತ್ರಿ.
ಹೌದನ್ರಿ ನಿಮ್ದ್ ಎನ್ ಎಸ್ ಎಸ್ ಕ್ಯಾಂಪ್ ಯಾವೂರಲ್ಲಿ ಆತ್ರಿ.
ನಮ್ಮದು ಎನ್ ಎಸ್ ಎಸ್ ಕ್ಯಾಂಪು ಇಲ್ಲಿ. ಬೆಂಡೆ ಬೊಮ್ಮನಹಳ್ಳಿ ಅಂತ ಒಂದು ಗ್ರಾಮವಿದೆ. ಹಾ ಅಲ್ಲಿ ನಂಬಲ್ಲಿ ಹಾ ಯಾದ್ಗಿರಿ ಯಾದ್ಗಿರಿ ಬಲಿ ಐತೆ. ಹಾ ವಡಗರೆ ತಾಲ್ಲುಕು ಅಲ್ಲಿ ಇತ್ತು ಸರಿಯಾಗಿ ಇತ್ತು ನೋಡಿ. ಅಷ್ಟು ಅಂದ್ರೆ ಏಳು ದಿನಗಳ ಕಾಲ ಇತ್ತು ನಮ್ಗೆ ಅದು.
ಹೌದನ್ರಿ ಹೌದೌದು.
ಹ್ಮ ಆದ್ರೇ. ಇಲ್ಲಿನ ಶಿಕ್ಷಕರಾದಂತವ್ರು ನಾಲ್ಕೈಡ್ ನಾಲ್ಕೇ ಜನಕ್ಕೆ ನಮ್ಮಗೆ. ಮರಳಿ ಕರ್ಕೊಂಡ್ ಬಂದಿದ್ದಾರೆ ನೋಡ್.
ಅಯ್ಯೋ ಈಗಿನ ಶಿಕ್ಷಕರು ಹ್ಮ. ಕಾರೆ ಬುಡ್ರಿ.
ಗು ಏನ್ ಕಲಿತಾರೆ ಅನ್ನೋದು. ಕಿಂತ ಅವ್ರಿಗೆ ಎಷ್ಟು ಹಣ ಸಿಗುತ್ತೆ ಅದರಿಂದ ಅನ್ನೋದು ಯೋಚನೆ ಮಾಡ್ತಾರೆ. ನಮ್ಮ ತಅಕ್ಕ ಐದನೂರು ರೂಪಾಯಿ ರೂಪಾಯಿಗಳನ್ನು.
ಹದ್ರೀ ಐನೂರು ರೂಪಾಯಿ ತಗ. ಒಂದ ಅಲ್ರಿ ಮತ್ತೆ ನೀವು ಎನ್ ಎಸ್ ಎಸ್ ಕ್ಯಾಂಪ್ ನಲ್ಲಿ ನೀವು ಏನ. ನಾವು ಅಲ್ಡಿ ಹೋಗಿದ್ದೀರಲ್ಲ ಏನೇನು ಎಲ್ಲ ಏನ ಎಲ್ಲಾ ಚಟುವಟಿಕೆ. ಚಟುವಟಿಕೆಗಳು ಮಾಡಿದರೆ ನೀವು.
ನಾವು.
ಅಲ್ರೀ ರಕ್ತದಾನ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮ. ಕ್ರಮ ಮಾಡಿರಿ ಮತ್ತೆ ಮುಂತಾದ ಯಾವಾರು ಮಾಡಿರಿ ಅನ್ರರಿ ನೀವು ಅಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ನಲ್ಲಿ.
ಮಾಡಿದೀವ್ರೀ.
ಹೌದೇನ್ ರೀ ಏನೇನ್ ಮಾಡಿದೀರೀ.
ರಕ್ತದಾನ ಶಿಬಿರ ಇತ್ ರೀ.
ಹ್ಞೂ ರೀ.
ಮತ್ತೆ ಎಲ್ಲ ನಮ್ಮ ಹಳ್ಳಿಯ. ವಡಗೇರಿ ಹಳ್ಳಿ ಮತ್ತೆ ಅಲ್ಲಿ ಬೆಂಡೆ ಬೊಮ್ಮನಹಳ್ಳಿ ಹಳ್ಳಿಯ ನು ಎಲ್ಲಾ. ಸ್ವಚ್ಛತೆವಾಗಿ ಇರಿಸಂತೆ ನಾವು ಒಂದು..
ಒಂದು ಸ ಹೌದ ಹ್ರಿ ಹೌದು ಅದು ಎಲ್ಲ ಇದು. ಚೆನ್ನಾಗಿ ಮಾಡಿದೀರ ಅಂತಲ್ರರಿ ಅಲ್ಲೆಲ್ಲಾ ನೀವು ಅ ಊಟ ಅಡಗೆ ಮಾಡ. ಯಾಕಂದ್ರ ಅಂತಲ್ರಿ ಎಲ್ಲಾ ಬಾರಿ ಬಿಡ್ರಿ ವಿದ್ಯಾರ್ಥಿಗಳೇ ನೋಡ್ರಿ. ಮುಂದಿನ ಈಗಿನ ಮುಂದಿನ ಈಗಿನ ವಿದ್ಯಾರ್ಥಿಗಳೇ ಮುಂದಿನ. ಪ್ರಜೆಗಳ ಒಂದ ಆ ವಾಕ್ಯವನ್ನ ನೀವು ನಿಮ್ಮ ಅದ್ಭುತವಾಗಿ ಇ ಮಾಡಿದ್ರ ಡ್ರಿ.
ಹಾ.
ಅದೇ ರೀ ಈಗ ನೋಡ್ರಿ ನಾವು. ಮ ಮತ್ತೆ ಈಗ ಎನ್ ಎಸ್ ಎಸ್ ಈಗ ನಮ್ಮ್ ಕಾಲೇಜ್ ನಲ್ಲಿ ನೋಡ್ರಿ ಎನ್ ಸಿ ಸಿ ಅಂದ್ರ ನ್ಯಾಷನಲ್ ಕ್ರೆಡಿಟ್. ಕ್ರಾಪ್ ಈ ಎಲ್ಲಾ ಕ್ಯಾಂಪ್ಗೆ ಹೊಂಟಿದ್ದಾರೆ ವಿದ್ಯಾರ್ಥಿಗಳು.
ಹಾ ಹೌದ್ರಿ ಅದು ಏನ ಪೋಸ್ಟ್ಪೋನ್್ ಮಾಡಿದಾರ ಅಂತೇರಿ.
ಹೌದನ್ರಿ
ಹಾ ನಾನು ಕೇಳ್ಪಟ್ಟೆ ನಮ್ಮ ಫ್ರೆಂಡ್ ಆದಂತ. ರಾಹುಲ್ ಅವ್ರಿಗೆ ಕೇಳಿದೆ ನಾನು.
ಹುನ್ರಿ
ಅವ್ರೇನುೂ ಇಲ್ಲಿ ಎಕ್ಸಾಮ್ ನಡೀತಿದೆ ಅಂತ ಅವ್ರಿಗೆ ಪೋಸ್ಟ್ಪೋನ್ ಮಾಡಿದಾರಂತೆ.
ಹೌದನ್ರೀ.
ಆದ್ರೆ ಅದರ ಸರಿಯಾದ ಉದಾ ಎದಕ್ಕೆ ಪೋಸ್ಟ್ಪೋಂಡ್ ಆಗಿದೆ ಅಂದ್ರೆ ಅದರ ಕೋರ್ಸ್ ನ ಶಿಕ್ಷಕರಾದಂತ ಡಾಕ್ಟರ್ ಶರಣ್ ಭೋಪಾಲ್ ರೆಡ್ಡಿ ಅವರ ತಮ್ಮನ ಎಂಗೇಜ್ಮೆಂಟ್ ಇದ್ದ ಕಾರಣದಿಂದ ಪೋಸ್ಟ್ಪೋನ್ ಮಾಡಿದ್ದಾರೆ ಅವ್ರು.
ಮಾತಾಡ್ರ ಅವರು ಸೊಪ್ಪು ಕೆಲಸ ಇದ್ ಅಂತ ನಮ್ಮ ದೋಸ್ತ ಹೇಳಿದ್ನರಿ ಇಲ್ಲ ನಿಮ್ ಬಿಮ್ರಾನ್ ಗುಡಿಕಲ್ ಅವರು ಶರಣ್ಗೋಪಾಲ್ ರೆಡ್ಡಿ ಅವರ ಅವ್ರ ತಮ್ಮ ಎಂಗೇಜ್ಮೆಂಟ್ ಐತಿ ಅಲ್ಲಿ ಕೆಲಸಗಳು ಇರ್ತವು ಅದಕ್ಕೆ ನೋಡಮ್ಮ ಎಲ್ಲಾ ನಿಮ್ಗೆ ಎಲ್ಲಾ ಎಕ್ಸಾಮ್ ಬರರಿ ಆಮೇಲೆ ನಾವು ಕರ್ಕೊಂಡ್ ಹಕ್ಕಿನಿ ಹಂಗ ಹಿಂಗ ಅಂತ ಹೇಳಿದರಂತೆ ಅ ಏನಪ್ಪಾ ಅದು ಅವ್ರು ಕರ್ಕೊಂಡ್ ಹೋದ್ಮೇಲೆ ಗೊತ್ತಾಗುತ್ತಾ? ಅವ್ರ ಎಲ್ಲಿ ಮಠ ಅಂತೆ ಅದಕಾರಿ ಇಲ್ ನೋಡ್ರಿ ನಮ್ಮ ಇಲ್ಲಿ ನೋಡ್ರಿ ನೆಕ್ಸ್ಟ್ ರೀ ಈಗ ನಾವು ಇದ್ಕೊಂಡಿದೀವ್ರೀ ನಾಳೆ ಯಾಕಂದ್ರ ನಾಳೆ ಇದ್ಕೊಂಡಿದೀವ್ರೀ ದತ್ತಾತ್ರಯ ಗಣಗಾಪುರ್ಕ
ಈ ಅಲ್ಲಿ ದಿನ ಲಕ್ಷಾಂತರ ಜನ ಬರ್ತಾರಂತರಿ ಬಕ್ ತರು ದರ್ಶನ ಪಡೆಯೋದಕ್ಕೆ ಹ ಪ್ರಸಾದ ಇರುತ್ತೆ ನೋಡಿ ಎಲ್ಲಾ ಭಕ್ ತದಿಗಳಿಗೆ ವಿಶೇಷವಾಗಿ ಪ್ರಸಾದವನ್ನು ಸ್ವೀಕರಿಸ ವ್ಯವಸ್ಥೆ ಇರುತ್ತದೆ
ಕರೆ ಬುಡ್ರಿ ಅದ್ರೀ ನಿಮ್ ಜೇವರ್ರಿಗೆ ಎಲ್ಲಾ ನಾಷ್ಟ ಮಾಡ್ತವ್ರ ನಮ್ ದೆ ಎಲ್ಲಿ ಯಾವ್ ಚನ್ ಚನ್ನಾಗಿರ ಒಂದು ಹೋಟ್ಲ್ ಹೇಳ್ರೆ ನಿಮ್
ಅಲ್ಲಿ ಜೇವರ್ಗಿಯಲ್ಲಿ ದರ್ಶಿನಿ ಹೋಟೆಲ್ ಮತ್ತು ಉಡುಪಿ ಹೋಟೆಲ್ ಅಂತ ಇದೆ ಎರಡು.
ಹ ಹಾ ಚೆನ್ನಾಗಿದಾವ ಅವ
ಹಾ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿಗ್ಗೆ ನಷ್ಟವನ್ನು ಮಾಡುತ್ತಾರೆ ನೋಡಿ ನಮ್ದು ಏನಾದ್ರು ನಷ್ಟ ನಾಷ್ಟಾ ಮಾಡೋದಿತ್ತಂದ್ರೆ ಉಡುಪಿ ಓಟರ್ ಅಥವಾ ದರ್ಶಿಣಿ ಓಟ
ದರ್ಶನ್ ನನಾಷ್ಟಾ ಮಾಡ್ತಾರ್ ಏನ್ರಿ ಏ ಅಂತರ್ ಚೊಲೋ ಬಿಡ್ರಿ. ಅಲ್ಲೇ ಮಾಡ್ಬೇಕ್ರೀಗ ದರ್ಶಿನಿಯ ಉಡುಪಿ ಇಂಥವೆಲ್ಲಾ ಅವೆಲ್ಲಾ ಫ್ರಾಂಚೈಸ್ ಎಲ್ಲ ಬ್ರ್ಯಾಂಡ್ ಇದಂಗ ರೀ ಅಂತ ತಲ್ಲೇ ಹೋಗಿ ಊಟ ಮಾಡಿದ್ರ ಸ್ವಲ್ಪ ಚೆನ್ನಾಗಿರ್ತ್ತರಿ ಈಗ ನಾಳೆ ಎಲ್ಲ ಅವರು ನಮ್ ನಾವು ವಯಸ್ಸ ಆಧಾರ ನಗ್ ಕರ್ಕೊಂಡ್ ಹೊಂಟೀವಲ್ರಿ ಅವ್ರರಿಗೆ ಆರೋಗ್ಯ ಗುಳಿಗಿ ಅವು ಇವು ತಗೋನೋ ತೋಲ್ರಿ ಅದಕ್ಕ ಸ್ವಲ್ಪ ಚೆನ್ನಾಗಿ ಉಪಹಾರ ಮಾಡಿದ್ರ ಅವ್ರಗೂ ಸ್ವಲ್ಪ ಗಟ್ಟಿಮಟ್ಟಾಗಿ ಯಾರು ಸುರಕ್ಷಿತವಾಗಿ ಹೋಗಕಿವವಿ ಅಂತೇಳಿ ಯಾವ ಆರೋಗ್ಯದಿಂದಕ್ಯ ಅಂತೇಳಿ ನಮ್ ಉದ್ದೇಶ ಅದಕ ನಿಮ್ ಜೇವರಿಗೆಲ್ಲೇ ಮಾಡ್ತವ್ರ ಈಗ ಈಗ ಜಲ್ದಿ ಬಿಡ್ತೇವಿ ನಾಲ್ಕ ಗಂಟೆಗ್ ಹೆಂಗ್ರಿ ನಮ್ಮೂರ್ ನಿಮ್ ಜವರಿಗೆಲ್ಲಿ ಒಂದ್ ಎಂಟು ಒಂಬತ್ತಕ್ ಬರ್ತೇವ್ರಿ.
ಹಾ ಬರಿ ಬರಿ ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡಿ ನಾವು ಸಾಧ್ಯವಾದ ಆದ್ರೆನೇ ಬಂದು ನಿಮ್ಮನ್ನು
ಹ್ಮ ಅದ ರೀ ನಿಮ್ಗೂ ಎಲ್ಲಾ ಕೆಲ್ಸ ಇರ್ತವಲ್ರರಿ ಅದಕ್ ನಾನ್ ಸುಮ್ಮನೆ ಆಗಿರ್ತ ರಿ ಇಲ್ಕಂದ್ರ ಕಾಲ್ ಮಾಡ್ತಿನಿತಗ್ರಿ ನಿಮಗ್ ಮತ್ತ ಅಲ್ರಿ ನಿಮ್ ಜೇವರ್ಗಲ್ಲಿದ್ದ ಇದಕ್ಕೆ ದತ್ತಾತ್ರರಿಯ ಗಣಗಾಪುರ ಎಷ್ಟಾಗುತ್ತೆ ರೀ ಒಳ್ಳೆ
ನಮ್ಗೆ ಅಷ್ಟೊಂದು ಅದರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಹ ಅಷ್ಟು ಮಾಹಿತಿ ಇಲ್ಲ ನಮ್ಗೆ ಯಾಕಂದ್ರೆ ನಾವು ಅ ಕಡೆ ಹೋಗಿದ್ದು ಹಾ ಹಾ ರೀ
ಆಮೇಲೆಷ್ಟ ತಿಂತವರಿ